ಉಹೂ ಉಪಿಟ್ಟು ಅಹ್ ಹ್ಹ ಇವಾಗ ತಿಂತ್ಯ ಅಂದಿಯಾ ನಾನ್ ಅವಾಗೆ. ಸಿಂದ್ರೆ.
ಗ್ಯೋ ನಿಂದ್ಯಾ ಯಾಕೊ ನಿದ್ದೆ ಬಂದ್ಬಿಟ್ಟಿತ್ತು ಬಂದು ಅನ್. ಒಂದ ಹನ್ನೆರಡ ಗಂಟ್. ಟ್ಟಕ್ ಬಂದೋವ್ಳು ಮಲಕೊಂಡಲ್ ವಾಷ ಐವತ್ತ. ತೊಂದಿದ ತರು ಬಿಟ್ಟುತ್. ತ್ತಾ ಅದು ಕನ್ಸಲ್ಟೆನ್ಸಿ.
ಹೌದ್. ತ್ತಾ ಹೆಂಗ ಆಯ್ತು.
ಎ ಕನ್ಸಲ್ಟೆನ್ಸಿ ಅಮೌಂಟ್ ಪೇ ಮಾಡ್ಬೇಕು.
ಓ ಎಷ್ಟೋ.
ಥೌಝಂಡ್ ಫೈ ಹಂಡ್ರೆಡೊ.
ಆ ಪೇ ಮಾಡದ್ರವೆ ಮಾತ್ರ ಇಂಟರ್ ವಿನ್. ನಾ ಹೆಂಗೆ.
ಪೇ ಮಾಡಿದ್ರೆ ಇಂಟರ್ವ್ಯೂ.
ಓ ನೀನ್ ಮಾಡ್ಬಿಟ್ಟು ಓಗ್ಯಾ.
ಲ್ಲಪಾ. ಇವಾಗ ಹೋಗಿ ಮಾಡಿದ್ರೆ ಇಂಟರ್ ಇಂಟರ್ವ್ಯೂ ಅಟೆಂಡ್ ಮಾಡ್ಬೇಕ್.
ಹಂಗೆ ಹ್ಮ ಹ್ಮ್ ಮತ್ತ ಸುಮ್ನೆ ಕೇಳ್ಬಿಟ್ಟ ಬರಾಕ್ ಹೋಗಿದ್ದಾ.
ನಂಗ ಗೊತ್ತೇ ಇಲ್ಲಾವ.
ಹ್ಮ್ ಒಂನ್ನಿವ ಸುಮ್ನೆ ಹೋಗ್ಬಿಟ್ಟಿದಿ ಹಂಗಾರೆ. ವಿಥೌಟ್ ಪೇಮೆಂಟ್ ಅಂತಾ ಅಹ್ಮ್ ಹ್ಮ್. ಅಲ್ಲ್ ಹೊದ್ಮೇಲ ಕೇಳಿದ್ದಾರೆ. ಓ ಹಂಗ್. ಎಲ್ಲಾ ಹೋಬೇಡಾ ಸುಮ್ನೇ. ಆ ದುಡ್ಡ ಇಸ್ಕೊಂಡು ಒಂದು ಮೂರು ತಿಂಗ್ಲ ಮಾಡಸ್ಕೊಂಡು ಆಮೇಲೆ ಹೋಗ್ರಿ ಮನೆಗೆ ಅಂತ್.
ಹ್ಮ್
ಕನ್ಫರ್ಮ್ ಆಗಿರರುವಂತದ್ ಯಾವ್ದಾವ್ದ ಒಂದ ನೊಡ್ಕೋ ಅದ್ರಲ್ ನೋಡಿ ಯಾವ್ದ್ರಲಿ ಚೆಕ್ ಮಾಡ್ತ ತಿದೆ ನೀನು
ಅಪ್ನಾ
ಅಪ್ನಾ ಹ್ಮ್ಯ ಎಲ್ಲಿ ಸಿಕ್ಕದ ಅದು ಬೆಂಗ್ಳೂರಲ್ಲಿ ಕಡಿಮೆ ಅನ್ಕೊಂತೀವಿ ನಾವೆಲ್ಲ ಬರಿ ಎಂತ ಬಾಂಬೆ ಆ ಏನು ಹಿಂದಿ ರೀಜನಲ್ ಲ್ಯಾಂಗ್ವೇಜ್ ಇ
ಇಲ್ಲಾ ಅಪ್ ಅಪ್ನಾನನೆ.
ಅ ಹ್ಮ್ ಹ್ಮ್ ನೋಡ್ ನೋಡು ಸಡನ್ನಾಗ ಹೋಗ್. ನೋಡಬ್ಯಾಡ್ ನಿ ಸುಮ್ನೆ ಇ ಕಣ್ ಮುಚ್ಚುಕೊ ಊಟಾ ಆಯ್ತು ಮಧ್ಯಾಹ್ನ ಅನ್ನ ಸಾಂಬಾರ್ ಅದೇ ಮೂಲಂಗಿ ಸಾಂಬಾರು. ಓಕೆ ಓಕೆ ಸಾಂಬಾರ್ ಪರವಾಗಿವಾಗಿರ್ಲಿಲ್ಲ ಇವತ್
ಇವಾಗೆಲ್ಲಾ ಕೊಡ್ತವ್ರಾ ಪಿ ಜಿಲಿ
ಎಂತ ಕೊಡ್ತಾವ್ರೆ ಬೋಂಡಾ ಹೋಯ್ತು ಅ ಕೊಡ್ತಾ ಇಲ್ಲ ಏನ್ ಇಲ್ಲ ಬಜಿ
ದುಡ್ ಕಮ್ಮಿ ಮಾಡಿ ಅನ್ನಿ
ಹಾಂ ಮಾಡ್ತಾರೆ ಮಾಡ್ತಾರೆ ಅವರು ಇನ್ನ ಒಂದಿನ ಮುಂಚಾನೇ ಕೇಳ್ತಾರೆ ಕೊಡಲಿಲ್ಲಾ ಬರಲಿಲ್ಲಾ ಅಂತಾ. ಹ್ಮ್ ಹೌ ಏನ್ ಮಾಡ್ತಾರೆ ಇವಾಗಾ ಮುಂಚೆ ನೋ ಒಂದ್ ಹನ್ನೆರಡು ಇದ್ವೇನೋ ಇವಾಗ ಅದ್ ಹದ್ನಾರು ಹದ್ನೇಳು ಮಾಡ್ಕೊಂಡವ್ರೇ.
ಏನ
ಪಿ ಜಿ ನಾ
ಹೌದಾ ಎಷ್ ಟೋಪ್ನ್ ಆಯ್ತು
ಇಷ್ಟು ಹದ್ನಾರನೇ ದೇನ ರನ್ನಿಂಗ್ ಎಲ್ಲಾ ಐತ ಅನ್ಕೋತನಿ. ಹ್ಮ್ ಅದ್ನಾರು ನಡೆಸ್ತಾವ್ರೇ ಅದಕ್ಕೇನೆ ಸ್ಕ್ಯಾನ್ ಏನು ಮಾಡ್ಬಿಡಿ ಇತ್ತಂದ ಕೊಡಿ ಕ್ಯಾಶ್ ಶೂ ಎಂತ ಆರ್ಡರ್ ಹಾಕಿದ್ದಾರೆ ನಮಗೆ
ಹ್ಮ್ ಅದೇ ಏನಕ್ ಕೇಳಿ
ಅದೆ ಅವು ಟ್ಯಾಕ್ಸ್ ಕಟ್ ಬೇಕಲ್ಲಾ.
ಟ್ಯಾಕರ್ಟಕತ ಎಂತಾ
ಹೌದು ಮತ್ತೆ ಹಂಗ ಅವರು ಐಡಿಯಾ ಮಾಡ್ತಾರ ನಮ್ಗೆ ಐಡಿಯಾ ಬರಲ್ವೇ ಹ್ಮ್ ನಮ್ಮತ್ರ ಏಟ್. ಟಿಮ್ ಇಲ್ಲಾ ಅನ್ನೋದು ಅಷ್ಟೇ.
ಏ ಯೂ ಒಂದ್ ಎರಡ್ ದಿನ ಹಾಕ್ಲಿಲ್ಲ ಅಂದ್ರೆ ಅವ್ರೇ ಹಾಕಿಸಸ್ಕೊತಾರ ಸುಮ್ಮೀರ್.
ನೀನ್ ಸರಿಯಾಗಿ ತಿಳ್ಕೊಂಡಿದಯ ನೋಡು ನಮ್ದೇವರು ಬಂಡವಾಳ ನಮಗ್ ಗೊತ್ತಿಲ್ವ ನ್ನೋತರಾ.
ಹೂ ಅವೆಜಾ ತಾನೇ.
ನಿಜನೆ ನೀವ್ ಕೇಳಿದ ತಕ್ಷಣ ಹಾಕ್ಬಿಟ್ರೆ ಹಾ ಸರಿ ಸರಿ ಆಯ್ತು ಅಂತಾರೆ ತಂದ್ಕೊಟ್ಬಿಟ್ರೆ ಇ ಒಂದು ಎರಡು ದಿನ ಲೇಟಾಗಿ ಹಾಕದ್ರೆ ಇಲ್ಲಾ
ಸಿಕ್ಕಿಲ್ಲಾ ಅಲ್ ಹೊರಗಡೆ ಹೋಗಿಲ್ಲಾ. ಬೇಕ ಆನ್ಲೈನ್ ಪೇಮೆಂಟ್ ಮಾಡ್ಲಾ
ಅದೇ ಅದೇ ಅಂಗೇ ಮಾಡಬೇಕು ಅಂಗ್ ಮಾಡಿದ್ರ ಗೊತ್ತಾಗ್ತತೆ ಅವ್ರಿಗೆ ಹ ಮೆ ಇಲ್ಲಾ ಕೆಲಪರು ಹುಡುಗಿರೆ ಎಲ್ಲ ತಂದು ಕೊಡ್ತ ತ ಎಲ್ಲರಿಗು ತಂದ್ಕಡೊಕ್ ಆಗ್ಬೇಕಲ್ಲ ನಾನ ಅಂತೂ ಆಗತ್ತ ತಂದಕ ಕೊಡಲ್ಲ ನೋಡ್ ನಾನ್ ಹಾಕದೇ ಆನ್ಲೈನ್.
ಏ ಸುಮ್ನೆ ಒಂದ ಏಳ್ದದಂಗ್ ಮಾಡಕ ಸುಮನೆ ಒಂದ್ ಎರಡ್ ದಿನ ಇಟ್ಕೋ ಅವಾಗ್ ಅವ್ರೇ ಬತಾರ ನಿಂತಕ್ಕೆ
ಹ್ಮ್ ಅದೇ ಮತ್ ತಂಗೆ ಮಾಡ್ಬೇಕ ಅವ್ರಿಗೆ ಅಲ್ಲಾ ಇವ್ರು ಅವ್ರ ಅಕೌಂಟು ಅವ್ರ್ ಅತ್ತೆ ಹಾಕ್ಕೊಂಡಟು ಅವ್ರ ಹಸ್ಬೆಂಡ್ ಅಕೌಂಟು ಎಲ್ಲಾನು ಫುಲ್ ಆಗಬಿಟ್ಟೈತಂತೆ
ಹ್ಮ ಹ್ಮ ದುಡ್ಡು
ಯಳ ಅಲ್ಲಿ ಗ ಮರಿವ್ಗೆಡದ್ರೆ ಕೇಳ್ತಾರಪ್ಪಾ ಹಿಂಗ ಆಗೈತಿ ಹಿಂಗ ಆಗೈತಿ ಅಂತ್ ಅವ್ರು ನಿಜಾ ಹೇಳ್ದ ನಂಗೆ ಸುತ್ತಿ ಬಳಸಿ ಹೇಳಿದ್ರೆ ನಮಗೆನು ಅರ್ಥ
ಏನ್ ಬ್ಲಾಕ್ ಆಯೈತೆ ಅದ ಅವೈತ್ ಇದ ಅವೈತಿ ಅಂತರ
ಜಾಸ್ತಿ ಆಗೈತಂತೆ ಬ್ಲಾಕ್ ಆಗಿದೆ ಹಂಗೆ ಹಿಂಗೆ ಏನಕ್ ಅಕೌಂಟ್ಲಾಕ್ ಆಗ್ತದೆ ಟ್ರಾನ್ಸಾಕ್ಷನ್ ನಡಿತಾ ಇದ್ರೆ ಬರುತ್ತೆ ಟ್ಯಾಕ್ಸ್ ಕಟ್ಬೇಕಾಗ್ತಿದೆ ಅಂತ ಇವ್ರು ಹಿಂಗೆ ಹೇಳ್ತಾರೆ
ಏನೋ ಒಂದ್ ಪಿ ಜಿ ಎರಡ್ ಪಿ ಜಿ ಮಾಡಿದ್ರೆ ಸರಿ ಓಯ್ತದೆ
ಹಾದ್ನಾರ್ ಪಿ ಜಿ ಮಾಡ್ಕೊಂಡ್ರೆ ಇರೋವರವು ವಿಜಯನಗರದಲ್ಲಿ ಇರೋ ಪಿ ಜಿ ಗಳೆಲ್ಲ ಅವರವೇ
ಹ್ಮ್
ತೀ ಗುಪ್ಪೆ ಎಲ್ಲ ಅವ್ರವೇ ಹಮ್ ಪಿ ನಗರದ್ದೆಲ್ಲಾ ಅವ್ರವೇ ಚಂದ್ರಾಲಯ ಹೋಟೆಲ್ಲ ಅವರವೇ ಹ್ಮ್ ಹಂಗ್. ಮಾಡದ್ರೆ ಹಿನ್ನೆಲ್ಲಿ ಹ್ವಾದ್ರ ಹೋಗ್ಲಿ ಬಿಡು ಹೋದ್ರೆ ಹೋಯ್ತು ಅದ್ನಾರ್ರಲ್ಲ ಒಂದು ಹೋದ್ರೆ ಯಾವ್ ಮ್ಹಾ. ಹ್ಮ. ಅಲ್ವಾ. ಇವಾಗ ಓಡ್ಕೊಂಡಿರಲ್ವೇ ಇವಾಗ ಹೊಡ್ಕೊಂಡಿರ್ತಾರ ಅವಾಗ ಒಂದ ಎರಡು ಹೋದ್ರೆ ಹೋಯ್ತ. ತ್ತಾ ಅಂದ್ ಸುಮ್ನಾಕ್ತಾರ್ ಅಷ್ಟೇ.
ಬಂದರ್ರು ಏನು ಕೆಲ್ಸಾ ಮಾಡಕ್ಕೂ ಆಗಿಲ್ಲ.
ಹ್ಮ್ ಎಷ್ಟೊತ್ತಿಗೆ ಬಂದ್ಯಾ ಹನ್ನೆರಡ ಗಂಟೆಗೆ ಬಂದಿಯಾ ಇಲ್ಲಾ ಹತ್ರದಲ್ಲಿನ ದೂರೆನಾ.
ಎ ಹತ್ರಲ್ಲೆ ಇಲ್ಲೆ ಪ ಪಫನ್ನ ಮಾಲು.
ಹ್ಮ ಹೊವಾ ಹೌದಾ. ಹಾ ಬಿಡು ಹತ್ರ ಅದು ಫೋರಮ್ ಮಾಲ್ಲಾದ್ರೆ. ಗೊತ್ತು ನಾನ್ ಕೇಳಿದ್ದೀನಿ.
ಹ್ಮ್.
ಅಹ್ಮ್. ಅದ್ನೆಷನೇಯದು ಎರಡನೇಸ್ಟಾಪ್. ಪೇನಾಕ್. ಅದೆ ಎಂಥದ ಅದು ಏನೋ ಬರುತ್ತಪ್ಪಾ ಅಲ್ಲಿ. ವರ್ತೂರು.
ಹ್ಮ ಕೊಡಿ ಬುಟ್ಟು ನೆಕ್ಸ್ಟ್ ಸ್ಟಾಪು.
ಹೂಂ ಗೊತ್ತು ಹೂಂ ಫೋರಮ್ಲ್ ಹ್ಹೂ ಹ್ಹ ಮತ್ತೆ ನೀ ಇ ಎ. ಟುವ್ಯೂ ಅಟೆಂಡ್ ಮಾಡಿಲ್ಲಾ.
ಹ್ಮ್ ಹ್ ಅಮೌಂಟ. ಕಳದ್ರು ಬಂದ್ಯಾ.
ಹ್ಮ್ ಅಷ್ಟೇ ಮತ್ತೆ ಅವ್ರ ಯಾರ್ ಕೊಡ್ತಾರೆ ಅವ್ರಿಗೆ ಅ ವರ್ಕಿಂಗ್ ಇದ ಎಲ್ಲ ನೋಡ್ಬೇಕ ಅಲ್ಲಾ ಒಳ್ಳೆ ಒಳ್ಳೆವೆ ಎಲ್ಲಾ ಸಿಗ್ತಾವಲ್ಲಾ.
ವರ್ಕ್ ಇಂದಿ ಅಪ್ನಾದೆಲ್ಲ ಹುಡಕದ್ ನಾನು.
ಹ್ಮ್ ವರ್ಕ್ ಇಂಡಿಯಾದಲ್ ನೋಡು ಬೇಜಾನ್ ಸಿಕ್.
ಇವಾಗೊಂದ್ ಬಂದಿತ್ತು ನಾಲ್ಕ್ ಗಂಟೆಗಿಂತಲು ಬಿನ್ನಿಂಗ ಇದ್ರುಲ್ಲೇ. ಅ್ಯ ಅದು ಜಿಮ್ ಫಿಟ್ನೆಸ್ಗೆ ಟೆಲಿಕಾಲಿಂಕೂ ಬ್ಯಾಡಾ ಅಂತ ಸುಮ್ನ ನಾದ್ಯಾ.
ಹ್ಮ್ ಚೆನ್ನಾಗಿರೋದ್ ನೋಡು ಒಂದ್ ಎರಡ ದಿನಾ ಲೇಟ್ ಆದ್ರೂ ಪರವಾಗಿಲ್ಲಾ. ಛೆನ್ನಾಗಿಲ್ಲದು ನೋಡಿ ಮ್ ಸೇರ್. ಕ್ಕಾ ಸೇರ್ಕೊಂಡ್ಮೇಲೆ ಒಂದ್ ವರ್ಷ ಎಲ್ಲೊಹಿ. ಚೇಂಜ್ ಮಾಡಂಗ ಇಲ್ಲಾ.
ಗೆಲ್ಲ ನಂದ ನಾನು ಹಂಗೆಲ್ಲ ಮಾಡಲ್ಲ ಆತ್ರರದಲ್ಲೇ ಓಡ್ತಾ ಇದೀನಿ.
ಹ್ಮ್ ದೂರ ಬೇಡಪಾ ಯಿ ಒಂದ್ ಎರಡ್ ಸಾವಿರ ಕಡಿಮೆ ಆದ್ರೂ ಪರವಾಗಿಲ್ಲ. ಚಿಂತನೆ ಬೇಡ. ಹ್ಞ ಹತ್ರ ಇರಬೇಕು ದೂರ ಮಾಡ್ಕೊಂಡು ತಿರ್ಗ ಅದ ಕ್ಕೆ ಯಾರ ಅಳ್ತಾರೆ ಓಡಾಡ್ಬೇಕ. ಕಲಾ ಹ್ಮ್ ಹ್ಮ್ ಆ ಬಸ್ಸುಗಳು ಹತ್ತಿ ಇಳ್ದು ಆ ರಶ್ ಜಗಳ ಮಾಡ್ಕಂಡ್. ಅದ ಇದ್ ನೋ ಬಿದ್ನೋ ಅಂತ ಓಡ. ಹ್ಮ ಬೆಳಗೆದ್ದು ಬಾ ಮತ್ತೆ ಹೋಗು. ಸಾಯಂಕಾಲ ಬೇಗ ಬಾ ಅವೆಲ್ಲ ಯಾರು ನೋಡ್ಕೊತಾರೆ.
ಹ್ಮ ಅದೇ ಮತ್ತೆ. ಮತ್ತೆ ಬೆಳಗ್ಗೆ ಮಾಡೋಗಿಯಾ ಟಿಫನ್ನು. ಏನಾರು ಮಾಡ್ಕೊಳಿವಿ ಹ್ಮ್.
ಅಯ್ಯೋ ಹೋಗಕ್ಕ ಯಾರ್ ಮಾಡ್ಕತರೆ.
ದೇವ್ರೆ ಮುಗೀತಾ ಬಟ್ಟೆ ಎಲ್ಲ ಮತ್ತೆ.
ನೀ ಮತ್ತೆ ಏನು ನಮ್ಮ ಮನೆರ್ವು ಅವೇ.
ಹ್ಮ್ ದಿನಾ ಏನ ಹಾಕ್ಬಿಡ ಸುಮ್ನೆ ಸೋಪೆಲ್ಲ ಮುಟ್ಕೊಂಡ್ ಮುಟ್ಕೊಂಡ್ ಕೈಯೆಲ್ಲ ಹೋಗ್ತವೆ.
ನಮ್ಮ ಮನೆರವು ಇನ್ನೊಂದ ಬ್ಯಾಚ್ ಅವೆ ಹ್ಮ ಪೌಡ್ರ ಹಾಕಲ್ಲ.
ಹ್ಮ
ಲಿ ಲಿಕ್ವಿಡು.
ಅದೇ ಅದೇ ಹ್ಮ ಒಂದಿನಾ ಬಟ್ಟೆ ಒಗ್ಯಕು ಒಂದೇ ಕೆಲ್ಸ ಮಾಡಕು ಬೇಜಾರ್ ಅನ್ಸಲ್ವ ನಮ್ಗೆ.
ಹ್ಮ್ ನೀವು ಮನೇಲಿ ಬಟ್ಟೆ ಕಾಲ ನೆಮ್ದಿ.
ಹ್ಮ ಅದೇ ಮತ್ತೆ ಇಲ್ಲ ಅಂದ್ ತಲೆೇ ನಾವು ಉಳ್ಕಂತಲ್ಲ ಕೆಲಸ ಉಳ್ಕಂತಲ್ಲ. ನಿಮ್ಮಅಮ್ಮ ಹೆಂಗಿದಾರ ಅಂತೆ ಏನ್ ಫೋನ್ ಮಾಡಿ. ಅದೇನ.
ಹ್ಮ್ ಇಲ್ಲ ಚೆನ್ನಾಗಯತಂದ ಒಂದ್ ಸೋಫಾ ಮೇಲೆಲ್ಲಾ ಬರೀ ಬಟ್ಟೆನೆ ಕುಂತಾವೆ ಒಗ್ದಿರವು.
ಹ ಮಡಚಿಕ್ಕೊಂಬೇಕು. ಕ ಅದು ಮತ್ತೆ. ಏನ್ ಮಾಡಕ್ಕೈತ ದಿನಾ. ಹಕೊಂಡಿರ್ತೀವಿ ಮಡ್ಸಕ್ಕೋಬೇಕು ಇನ್ನ ಅವೆ ಬಂದು ಮಡ್ಸ್ಕೊಳಲ್ವಲ್ಲ.
ಹ್ಮ್.
ಅದೇ ಮತ್ತೆ. ಬೆಳಗ್ಗೆ ಎಷ್ಟೊತ್ಗೆದ್ದೆ ಏನ್ ಮಾಡ್ದ ಟಿಫನ್ ಸರ್ರ ಮಾಡಿದ್ರೇನು ಹ್ಮ್ ಮಧ್ಯಾಹ್ನಕ್ಕೆ ಅನ್ನಸಾಂಬಾರ್ ಹ್ಮ್.
ಈ ಹೀರೆಕಾಯಿ ಬಳಕಾಲ್ ಸಾಂಬಾರ್ಕಿದ್ದೆ.
ಹ್ಮ್ ಏನ್ ಸೊಪ್ಪಿನ ಸಾಂಬಾರ್ ಮಾಡ್ಬೇಕು ಅಂತೇನ ಹ್ಮ್ ಹ್ಮ್ ನೆನ್ನೆ ತಾನೆ ನಿನ್ ಸಂತೆೇಗ್ ನೆನ್ನೆ.
ಹ್ಮ್ ಸಂತೆ ಹ್ಮ್ ಸಂತೆಯಿಂದ ಹೀರೆಕಾಯಿ ತಂದಿದ್ದೆ ಹಿರೆಕಾಯಿ ಬೆಳ ಕಾಳು.
ಹ್ಮ್ ಹಿರೆಕಾಯ್ ತೊಗ ಬಂದಿದ್ದೇನ. ಅದೇ ಹ್ಞ ಮೀನಕಾಯಿ ತಗೊಂಬಂದಿದ್ದ ಚೆನ್ನಾಗಿತ್ತೇನು ಸಂತೆ ಎಲ್ಲ ತರಕಾರಿ ಎಲ್ಲ.
ಹ್ಮ್ ಚ ಗಿತ್ತು ಒಂದ್ ನಿಮಿಷ ಕ ಹಂಗೆ ಲೈನ್ ನಲ್ಲಿ ನಮ್ಮ ಮನೆ ಫೋನ್ ಮಾಡ್ತವ್ರೆ.
ನಿಮಷ ಇರು ಒಂದ ನಿಮಿಷ ಇರು ಹಂಗೆ ಕಟ್ ಮಾಡದ್ರೆ ಹೋಗ್ಬಿಡ್ತತಿದು. ಹಲೋ. ನಿದ್ರಾ ಏಳೋದ್ಲಾಲ ಇವಳು. ಹ್ಮ್ ಅದೇ ಅದೇ ಏನೋ ಮಾಡ್ತೀಯ ಅವನಿನ ಕೆಲಸ ಬೆಳಿಗ್ಗೆ ಮಾಡಿದ್ದೆ ಉಪ್ಪಿಟ್ಟು ತಿನ್ಕೊಂಡು ಏನೋ ಹೋಟೆಲ್ ಮಾಡ್ತಿ ಹ್ಮ.